ಹಲೋ
ಏನ್ ಮಾಡ್ತಿದ್ದೀರಾ
ಹ ಏನಿಲ್ಲ ನೀ ಚಾ ಕುಡ್ದು ನೀವ್ ಚಾ ಕುಡದ್ರ
ಹ್ಮ್ ಆಯ್ತಪ್ಪ
ಹ್ಮ
ಇನ್ನೇ ನಮಸ್ತೆ
ಹ್ಮ್ ಏಳ್ಬೇಕು ಏನ್ ಮಾಡ್ತಿದ್ರಿ
ಏನಿಲ್ಲ ಆಚೆ ಕೂತಿದ್ವಿ ಪರಿಸರ ನೋಡ್ಕೊಂತ ಸುಮ್ನೆ ಹಂಗಗೆ ಬೇಜಾರಾಗಗ್ತಿದ್ರೆ
ಹ್ಮ್
ತುಮನೆ ಆಚೆ ಕೂತಿದ್ವಿ
ಹ್ಮ್ ಹ್ಮ್ ಅಂದ್ರೆ ನಿಮ್ಮ ಪೂರ್ವ ಕರೆಲ್ಲಾ ಇದು ಅವರೆಲ್ಲಾ ರೈತೆರೇನಾ ಇಲ್ಲ ಬೇರೆ
ಹಾ ಇಲ್ಲ ಇಲ್ಲ ಅಪ್ಪಾರ ಮ ನಮ್ಮ್ ಮನೆಯಲ್ಲಿರು ನಮ್ ಪಪ್ಪ ನಮ ತಾತ
ಹ್ಮ್ ಹ್ಮ್ ಹ್ಮ್ ಹ
ನಿಮ್ಮ್ ಮನೇಲಿ ಎಲ್ಲಾರ ರೈತರೇ ನ ಏನಾದ್ರು ಕೆಲ್ಸ ಮಾಡತಾರ
ಹ್ಮ ಇಲ್ಲ ಅಪ್ಪ ಆಗ ಚಿಕ್ಕ ಅಂದ್ರೆ ನಮ್ಮಪ್ಪಾಗ ಒಂದು ಸ್ವಲ್ಪ ದಿನ ಮಾತ್ರ ಆ ನಾನು ಹುಟ್ಟೋವರೆಗೂ ರೈತರೇ ಅದಾದ್ಮೇಲೆ ಮತ್ತೆ ಕೆಲ್ಸಕ್ ಹೋಗ್ತಾ ಇದಾರೆ ಈಗ
ಅದು ನಮ್ ಅಪಾ ಇದು ಶ ಟಿಚರ್ ಆಗಿದ್ರು ನಾನ್ ಮೂರನೇ ತರಗತಿ ಓದವರೆಗು. ಆಮೇಲಿಂದ ನಮ ತಾತ ಎಲ್ಲ ಏನ್ ಮಾಡ್ತೇ ಬಿಡು ಮನೆಯಲ್ಲ ಇತ್ಕೊಂಡು ವ್ಯವಸಾಯ ಮಾಡ್ಕೊ ಅಂತ ಹೇಳಿ.
ಹ್ಮ್ ಹ್ಮ್. ನೀವೇನ್ ಬೆಳಿತಿದ್ದೀರಾ.
ದಾಳಿಂಬ್ರೆ ಬೆಳಿತೀವಿ ಅಡಿಕೆ. ಮತ್ತೆ ಕೋಸು. ಎಲ್ಲಾ ಒಂದೊಂದ್ಸ ಒಂದೊಂದ್ ತರ ಆ ಕಾಲಕ್ಕೆ. ಇದಾಗುತ್ತೋ ಚೆನ್ನಾಗ್ ಬರ್ತಾವೋ.
ಹ್ಮ್ ಹ್ಮ್
ಎಲ್ಲಾ ಬೆಳಿತಿರ್ತೀವಿ ದಾಳಿಂಬ್ರೆ ದಾಳಿಂಬ್ರ ಜಾಸ್ತಿ ಬೆಳಿತೀವಿ ಹ.
ಅಂದ್ರೆ ಈಗಿನ ಈಗ. ಕಾಲದಲ್ಲಿ ಏನಾಗೋಗಿದೆ ಅಂತಂದ್ರೆ ರೈತರು ಕಮ್ಮಿ ಆಗೋಗಿದ್ದಾರೆ.
ಹೌದೌದ್ ಯಾರು ಕೆಲ್ಸ ಮಾಡಕ್ ಬಿಸ್ ಕೆಲ್ಸ ಮಾಡಕೆಲ್ಲ ಅಷ್ಟ ಇಷ್ಟ ಪಡಲ್ಲ ಎಲ್ಲರೂ ಪಟ್ಟಣಕ್ಕೆ ಬಂದ್ಬಿಡ್ತ ಇದರೊ.
ಅದಿಕ್ಕೆ ಈಗ ಅದಿಕ್ಕ ಹಾಗೆ ಅವಾಗಾದ್ರೆ ನಾವೆಲ್ಲಾ ಬೆಳೆನೂ ಬೆಳಿ ತ ಇದ್ವಿ ಅದಕ್ಕಾಗಿ ನಾವೀಗ ಹಣ್ಣು ಕೊಂಡ್ಕೊಬೇಕಂದ್ರು ತರಕಾರಿ ಕೊಂಡ್ಕೊಬೇಕಂದ್ರು ಹಣ ಸ್ವಲ್ಪ ಕಮ್ಮಿ ಇರೋದು. ಈಗ ಎಲ್ಲಿ ಕೇಳಿದ್ರು ಹಣ ಜಾಸ್ತಿ. ತೇ
ಅದೇ ಅದೇ. ಬೆಳೆಯವ್ರು ಕಮ್ಮಿ ಆಗೋಗಿದ್ದಾರೆ ಕೊಂಡಕೋರು ಜಾಸ್ತಿ. ಮದುವೆ ಆಗಿದಾರಳಾ ಹೌದ ಹೌದು. ಅದ್ರಿಂದ ಇದಾಗೋಗುತ್ತೆ. ಅಯ್ಯೋ ಆ ಬಿಡ್ರಿ ಒಂದೊಂದ್ಸರಿ ಚೆನ್ನಾಗ್ ಬರ್ತವೆ ಬೆಳೆ ಒಂದೊಂದ್ಸರಿ
ಹೌದು ಹ ಅವ್ರಿಗೂ ಪಾಪ ತುಂಬಾ ನಷ್ಟ ಆಗುತ್ತೆ ರೈತರುಗಳೆಲ್ಲ ತುಂಬಾ ಕಷ್ಟ ಪಡ್ತ ತಾ ಇದಾರೆ ಅವ್ರು ಪಾಪ ಇಷ್ಟೆಲ್ಲಾ ದುಡ್ದು ಬಿಸ್ಲಲ್ಲಿ ಎಲ್ಲಾ ಕೆಲ್ಸ ಮಾಡಿ ಆದ್ರೂ ಅವರು ಒಂದೊತ್ತು ಊಟಗೋಸ್ಕರ ಪರ್ದಾಡ್ತಾ ಇರ್ತಾರೆ.
ಅದೇ ಅದೇ ನೋಡ್ರಿ ಇವಾಗ. ಗೌರ ಬಲಿಲ್ಲದೆ ಬಿಸಿಲ್ಲ ಮಳೆ ಅಂತ ಏನು ನೋಡ್ದಂಗ ಎಷ್ಟ್ ಕಷ್ಟ ಪಡ್ತಾರೆ. ಅವ್ರಗ್ ಸಿಗ್ಬೇಕಾಗ ಗೌರವ ಸಿಗಲ್ಲ ಇದ್ರಲ್ಲಿ ಇವವಾಗಿರೋ ಇದ್ರಲ್ಲಿ ಜಗತ್ತಲ್ಲಿ ಅವ್ರಗ್ ಸಿಗ್ಬೇಕಾಗಿರೋ ಸಿಗ ಗೌರವ ಸಿಗಲ್ಲ ಮತ್ತೆ ನೋಡಿದೀರಾ ಬ್ಯಾಂಕ್ ಗಳಲ್ಲೆಲ್ಲ ಅವರು ದುಡ್ಡು ಕೊಡಲ್ಲ ಅಷ್ಟ ಅವ್ರನ್ನ ನಂಬಿ ಎಷ್ಟೊಂದ ಜನ
ಅದ್ರನು ಕೂಡ ಕೊಡ್ತಾ ಇಲ್ಲ ಈಗ
ಅದೇ ಅದೇ ಅವರು ಬ್ಯಾಂಕ್ ಅವರು ಕೊಟ್ಟಿಲ್ಲ ಅಂದ್ರೆ ಅವ್ರರು ಇನ್ ಹೆಂಗ ಬದಕ್ಬೇಕ್ ಹೇಳ್ರಿ
ಹ್ಮ್ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರೋರು ಇದಾರೆ ತುಂಬಾ ಜನ ರೈತರ ಸತ್ತೋಗಿರೋದು ಜಾಸ್ತಿ ಅಂದ್ರೆ
ಹ ಹೌದೌದು ಯಾರು ಅಷ್ಟು ಇದ್ ಮಾಡ್ತಿಲ್ಲ ಈಗಲ್ವಾ
ಪಾಪ ಅವರು ಸೂರ್ಯ ಉಟ್ಟು. ಊಟ್ಟಕ್ಕಿಂತ ಮುಂಚೆನೇ ಹೋಗ್ತಾರೆ ಹೊಲ್ದಡ್ಲಿಕ್ಕೆ ಮತ್ತೆ ಅವರು ಕೆಲವರೆಲ್ಲ ಬೇರೆ ಕಡೆಯಿಂದ ನೀರಿ ಇಟ್ಟಸ್ಕೊಂಡು ಆಹ ಅಂದ್ರೆ ಕೆಲಸ ಮಾಡ್ತಾರ ಅಲ್ವಾ ಈಗ ಕೆಲವೊಂದು ಈಗ ನಮ್ ಕಡೆ ಆದ್ರೆ ನಾವು ಜೋಳ ಮತ್ತೆ ರಾಗಿ. ಇವೆಲ್ಲಾ ಬೆಳಿತೀವಿ. ನಮ್ ಕಡೆ ಹೇಗ. ರಾಗಿ ಬೆಳೆಯಬೇಕಾದ್ರೆ ತುಂಬಾ ನಿ.
ನೀರು ತುಂಬಾ ಬೇಕು
ಅವಾಗ ಏನ್ ಮಾಡತಾರೆ ಅಂತಂದ್ರೆ ಈಗ ಇದೇ ತರ ಬೇರವ್ರಿಗೆ ಯಾರ್ ಯಾರ್ ನೀರ್ ಬಿಡ್ತಾರೆ ಅವ್ರನ್ನ ಹೋಗಿ ಕೇಳಿ ಅವರು ಅ ಅಂದ್ರೆ ಅವ್ರ ಒಳಲ್ಲಿ ಸ್ವಲ್ಪ ಕೆಲ್ಸ ಮಾಡಿ ನಮ ಇವ್ರದ್ರಲ್ಲೂ ಕೆಲ್ಸ ಮಾಡ್ಬೇಕು ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಪಾಪ ಬೆಳಗಿನ ಜಾವಾನೇ ಹೋಗ್ತಾರೆ ನೀರ್ ನೀರ್ ಬೇಕು ಅಂತಂದ್ರೆ ಅಷ್ಟೊತ್ತಿಗೆ ಹೋಗ್ಬೇಕು ಅಂದ್ರೆ ಸೂರ್ಯನೇ ಹುಟ್ಟಿರಲ್ಲ ಅಷ್ಟ ಅದಕ್ಕ ನ ಮುಂಚೆ ಹೋಗಿರ್ಬೇಕು ಅವರು ಪಬ್
ಹೌದೌದು ತುಂಬ ಕಷ್ಟ ಆಗುತ್ತೆ ಮತ್ ಮತ್ತೆ ಬಿಸ್ಲಲ್ಲಿ ಇವಾಗ ನೋಡ್ರಿ ಬೇಸಿಗೆಗಾಲದಲ್ಲೂ ಅವರು ಕೆಲ್ಸಕ್ ಹೋಗ್ತಾರೆ ಬೆಳಿಗ್ಗೆ ಹೋದ್ರೆ ಸಂಜೆವರೆಗೂ ಕೆಲಸ ಮಾಡ್ರೆ ಅಷ್ಟು ಬಿಸಿ ಲ್ಲಿ ಯಾರ್ಗು ಇರಕ್ ಆಗಲ್ಲ.
ಅಂದ್ರೆ ಏನ್ ಗೊತ್ತಾ ಆಗಿನ ಕಾಲ ರೈತರ ಕೆಲಸ ಅಂತ ಕೃಷಿ ಕೆಲಸ ಮಾಡ್ತಿರೋವರು ಕೂಡ ತುಂಬಾ ಹ ಅದೇನದು ಶಕ್ತಿವಂತರಾಗಿದ್ರು
ಹೌದೌದು ಇವಾಗ ಯಾರಿಗು ಅಷ್ಟ್ ಕೆಲ್ಸ ಮಾಡಕ್
ಈಗ ನಮ್ಗ ಒಂದ್ ಸ್ವಲ್ಪ ಬಿಸಲ್ ಈಗ ನಮ್ ಸ್ವಲ್ಪ ಬಿಸ್ಲಾಗಿದೆ ಅಂತಂದ್ರೆ ನಮಗ ಇರ ಕ್ಕಾಗಲ್ಲ ಆದ್ರೆ ಅವ್ರು ಅಷ್ಟು ಬಿಸ್ಲಲ್ಲಿ ಯಾವ್ ತರ ಕೆಲ್ಸ ಮಾಡ್ತಿದ್ರು ಬೆಗ್ ಅಂದ್ರೆ ಬೆಳಗ್ಗೆ ಅಂದೆ ಸಾಯಂಕಾಲ ರಾತ್ರಿ ಇವೆಲ್ಲ ಏನು ಇಲ್ದಿದ್ದಂಗ ಪಪ ಕೆಲ್ಸ ಮಾಡ್ತಾ ಇದ್ರು
ಹೌದೌದು ಇವಾಗ ಬರ್ತಾ ಬತಾ ಹಿಂಗ ಆದಂದ ಕೆಲ್ಸ ಸಿ ಕೆಲ್ಸಿಕ್ ಸಿಗ್ರೆ ಕಮ್ಮಿ ಆಗೋಗಿದ್ದ್ರು ಹೊಲದಲಿ ಕೆಲಸ ಮಾಡಕ ನಾವೇ ಹೋಗಿ ಹೋಗಿ ಬೇಡ್ ಹೋಬೇಕಾಗುತ್ತೆ ಬನ್ನಿ ಬನ್ನಿ ಸ್ವಲ್ಪ
ಆಗ ಕೂಲಿ ಗೂಡ ಕಮ್ಮಿ ಕೊಡ್ತಾ ಇದ್ರು ಈಗ ಕೂಲಿ ಕೆಲಸ. ಹೋಗುವರ್ಗೆ ಕೂಡ ಐನೂರು ರೂಪಾಯಿ ಆತರ ಕೊಡ್ಬೇಕು ಆಗಿನ ಕಾಲದಲ್ಲಿ ಆತರ ಎಲ್ಲ ಇರ್ತಾನೆ ಇರ್ಲಿಲ್ಲ.
ಅದೇ ಅದೇ ಅವವಾಗಿನ್ ರೈ ಅವಾಗ ಮಾಡ್ತಿರೋ ವ್ಯವಸಾಯಕ್ಕೂ ಇವಾಗ ಅಷ್ಟು ಮಾಡಕ್ ಯಾರಿಗು ಆಗದೇ ಇಲ್ಲ ಅಷ್ಟ್ ಚೆನ್ನ್ ಮಾಡ ಹ ಯಾರಿಗೂ ಆಗದೆೇ ಇಲ್ಲ ತುಂಬಾ ಕಷ್ಟ. ಇಷ್ಟ ಆಗೋಗಿದೆ ವ್ಯವಸಾಯಕ್ಕೆ ಯಾರು ಅಷ್ಟು. ಯಾರು ಇಷ್ಟ ಪಡ್ತಿಲ್ಲ ಅದನ್ನ
ಕರಿ ಎಲ್ಲ ಬೆ
ನಾವ್ ತರಕಾರಿ ಏನ ಅಷ್ಟು ಬೆಳ್ಸಲ್ಲ. ಹಣ್ಣು ಅಡಿಕೆ. ಜಾಸ್ತಿ ಬೆಳೆಸ್ತೀವಿ ರೇಷ್ಮೆ. ಹುಳಾವವು ಇರ್ತವಲ್ಲ. ತಿಂಗಳ ತಿಂಗಳ. ರೇಷ್ಮೆ ಹೂಳಾ.
ಹ್ಮ್ ಹ್ಮ್
ಹಾ ಅದನ್ನ ಮಾಡ್ತೀವಿ ನಾವು ಅದು ಅಸ್ಟು ಸುಲಭ ಏನಲ್ಲ ದಿನಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಏಳಬೇಕು ಸೊಪ್ಪು ಕೊಯ್ಕೊಂಡು ಬರೋದು ಅದನ್ನ ಅದಕೆ ಹಾಕೋದು ಈ ಬೇಸಿಗೆಗಲ್ದಲ್ಲಂತೂ ಅಲ್ಲಿ ಫುಲ್ಲು ಶೆಕೆ ಅಂದ್ರೆ ಶೆಕೆ. ಇರೋಕ್ಕೆೆ ಆಗಲ್ಲ ಮನಲ್ಲೆಲ್ಲ ಲ್ಲಾ ಇನ್ತಂದ ಮನೆ ಇರ್ತಾವಲ್ಲ ಆ ಮನೆಯಲ್ಲೆಲ್ಲಾ ಇರಕ್ಕೆ. ಆಗಲ್ಲ ಅವಗು ಅವಕ್ಕೂ ಜಾಸ್ತಿ ಇದು ಬಿಸಿಲಿ ಇರಬಾರ್ದು. ಅದನ್ನು ತಂಪಾಗಿಇಟ್ಕೊಂಡು ನೋಡ್ಕೋಬೇಕು ಹ್ಮ. ಅದಕ್ಕೂ ಜಾಸ್ತಿ ಬಿಸಿಲಿ ಇರಬಾರ್ದು. ಈ ಬೇಸಿಗೆಗಾಲೆಲ್ಲ ಸ್ವಲ್ಪ ಜಾಸ್ತಿ ಚೆನ್ನಾಗ್ ನೋಡ್ಕೋಬೇಕ ಅವನ್ನ ಬೆಳಿಗ್ಗೆ ಎದ್ದು ಅದ ನೋಡ್ಕೊಂತಾರೆ ಮತ್ತೆ ತೋಟದ ಹತ್ರ ಹೋಗ್ ಬರ್ತಾರೆ ಮತ್ತೆ ಅವು ಕ್ಕೆಲ್ಲ ಔಷಧಿ ಒಡೆಯದು. ಅಷ್ಟು ಸುಲಭ ಅಲ್ಲ. ರೈತರಾಗಿರೋದು ಅಷ್ಟು ಸುಲಭ ಅಲ್ಲ ಅವ್ರ ಇಷ್ಟ್ ಕಷ್ಟ ಪಡ್ತಾರೆ ನಾವ್ ಅವ್ರ ತರ ಎಲ್ಲ ನಮ್ಗ ಒಂದ್ ಸಗುನ ಮಾಡಕ್ ಆಗಲ್ಲ ಅಲ್ವಾ.
ಆಗಲ್ಲ ಆಗಲ್ಲ.
ಅಯ್ಯೋ ನಮ್ದು ತೋಟ ಇದಾವ ಹೋಗ್ತೀನಿ ಆ ಬಿಸಿಲು ನಂಗಗೆ ಒಂದ್ಗ ಒಂದ್ ಹತ್ ನಿಮಿಷ ಗೂಡ ಇರಕ್ ಆಗಲ್ಲ ನಾನು. ಎಲ್ಲೋ ಒಂದ ನೆರಳ ಕುಂತು ಕುೂತ್ಕೊಂಡ್ ಕುೂತ್ಕೋ ಬಿಡ್ತೀನಿ ಆದ್ರೆ ಅವ್ರ ಎಷ್ಟು ಇದ್ ಮಾಡ್ತಿರ್ತಾರ್ ನೋಡ್ರಿಬೆಳಗಿಂದ ಸಂಜೆವರೆಗೂ ಕುೂತ್ಕೊಂಡ್ ಇರದೇ ಕೆಲಸ. ಮಾಡ್ತಾನೆ ಇರ್ತಾರೆ ಅವ್ರ ಕಷ್ಟಕ್ಕೆ ಇದು ಬೆಲೆನೇ ಇಲ್ಲಾ ಅನ್ನಂಗ ಆಗೋಗುತ್ತೆ ನೋಡಿದ್ರ ಇವ ಏನಾದ್ರು ಅಗ್ಲಿ ಕೊಂಡುಕೊಳ್ಳೋದು ಅವ್ರ ಹತ್ರ ಕಮ್ಮಿ ಕೋಡ ಹಕೊಂತಾರೆ.
ನಮ್ ಕಡೆ ಜಾಸ್ತಿ ಮಾರ್ತಾರೆ ಅದೇನೆೇ ಬಂದಿರೋದು.
ಕ್ಷ ಅಲ್ಲಿಗ್ ಹತ್ತು ರೂಪಾಯ ಮಾರಿರೋ ಲ್ಲಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯ ಮಾರ್ತಾರೆ ಅಲ್ಲಿ ಹತ್ತು ರೂಪಾಯಿ ತೊಗೋಬಂದು.
ಹ್ಮ್ ಆಗ ಮುಂಚೆ ಎಲ್ಲಾ ಸರ್ಕಾರಿ ಕಡೆಯಿಂದಾನೂ ಸೌಲಭ್ಯಗಳ ಇರ್ತ ತ್ತಿದು ಅವರಿಗೆ. ಈಗ ನಮ್ ಕಡೆ ಏನಾದ್ರು ಬೇಕು. ಅಂತಂದ್ರು ಸರ್ಕಾರಿ ಇದ್ರಿಂದ ಕೃಷಿ ಇಲಾಖೆಯಿಂದ ಏನಾದ್ರೂ ಇದು ಕೊಡೋರು ಹಣಕಾಸು ಆಗ್ಲಿ ಎಲ್ಲಾ. ಕೆಲವ್ರಿಗೆ ಆಹ ಇದು ಉಳಮೆ ಮಾಡೋದಿಕ್ಕೆ ಆಗ್ಲಿ ಕಾಸು ಈತರ ಎಲ್ಲ ಹಾಕಿರೋರು ಈಗ ಅವೆಲ್ಲ ಕಮ್ಮಿ ಆಗೋಗಿದೆ. ಈಗ ಸರ್ಕಾರದಿಂದ ಏನೇನ್ ಸೌಲಭ್ಯಗಳು ಬರ್ಬೇಕು. ಅವೆಲ್ಲಾ ಯಾವ್ದು ಬರ್ತಿಲ್ಲ.
ಹ್ಮ್.
ಎಲ್ಲಾ ಈಗ ಜೋಳ ಬೆಳೆಸಿರ್ತ್ತೆ. ದಿವಿ ಅನ್ಕೋ ನಾವು ಅದನ್ನ ಟಾರ್ ಪ್ಪಲ್ಲ ಎಲ್ಲ ಹಾಕ್ಬೇಕಲ್ಲ ಅದನ್ನ ಒಣಗ್ ಒಣಗಿಸಬೇಕು ಬಿಡಿಸೋದು ಇವೆಲ್ಲ ಇರತಿಲ್ಲ ಅದಕ್ಕ ಅಂತಾನೆ ದೊಡ್ಡ ಟಾರ್ಪಲ್ ಕೊಡೋರು ಕೃಷಿ ಇಲಾಖೆಯಿಂದ. ಅಂದ್ರೆ ನಮ್ಗೆ ಏನೇನ್ ಇದೆ ಅವನ್ನೆಲ್ಲ ತಗೊಂಡೋಗಿ ಇದ್ಕ ಕೊಟ್ರೆ. ಈಗ ಅವೆಲ್ಲ ಕಮ್ಮಿ ಆಗೋಗಿದೆ.
ಅದೇ ಅದೇ ಕಷ್ಟ ಪಡೋರೊಬ್ರು ಬಟ್ ದುಡ್ಡು ದುಡ್ ಮ ದುಡ್ ಮಾಡೋರ ಒಬ್ರು ಅನ್ನಂಗ ಆಗೋದ ಇವ್ರ ಕಷ್ಟ ಪಟ್ಟೆ ಇಷ್ಟ ಎಲ್ಲಾ. ಮಳೆ ಅಲ್ಲದೆ ಬಿಸಿಲಲ್ಲಿ ಇಷ್ಟು ಕಷ್ಟ ಪಡ್ಡೆ. ಇವ್ರ್ಗೆ ಅಷ್ಟು ಇದು ಸಿಗ್ತಿಲ್ಲ ದುಡ್ಡು ಅವರು ಮಾಡಿರೋ ಕಷ್ಟಕ್ಕೆ
ಹ್ಮ್.
ಎಷ್ಟು ದುಡಿದಿದ್ದಾರೆ ಇವ್ರ ಹತ್ರ ಎಲ್ಲ ಕಮ್ಮಿ ಕಮ್ಮಿ ತೊಗೊಂಡೋಗ್ ಅವ್ರು ಚೆನ್ನಾಗ್ ಮಾರ್ಕೊಂತಾರೆ.
ಹ್ಮ್ ಆತರ ಇವಾಗ ಇವಾಗ. ತರ ಬದಲಾವಣೆಗಳಾಗೋಗ್ಬಿಟ್ಟಿದಾವೆ ಇವಾಗ ರೈತರು ಕಮ್ಮಿ ಆಗೋಗಿದೆ ಅವ್ರು ಬೆಳಸೋದು ಕಮ್ಮಿ ಆಗ ಹೋಗಿದಿದ್ದಾರೆ ಆದ್ರರು ಅವ್ರಗ್ ಮಾತ್ರ ಅವ್ರ ಅವ್ರ ಜೀವನಕ್ಕೆ ಬೇಕಾಗಿರೋ ಬದಲಾವಣೆಗಳು ಮಾತ್ರ ಏನು ಬಂದಿಲ್ಲ. ಅವರು ಇವಾಗ್ಲು ಕೂಡ ಎಷ್ಟೋ ಜನ ಗಳು ಊಟ ಕಕ್ಕಗಾಗಿ ಪರದಾಡ್ತಾ ಇರ್ತಾರೆ. ಎಷ್ಟೋ ಜನ ಕೂಲಿಗ್ ಹೋಗ್ಬಿಟ್ಟು ಇನ್ನೊಬ್ಬರು ದೊಡ್ಡ ಮನೆ ಈಗ ದೊಡ್ಡವರು ಇರ್ತಾರಲ್ಲ ಅವ್ರ ಮನೆಯಲ್ಲಿ ಹೋಗಿ ಊಟ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರಿಗೆ.
ಅದೇ ಅದೇ ಮತ್ತೆ ಇವಾಗ ನೋಡ್ರಿ ಅವ್ರಿಗೆ ಸಿಗ್ಬೇಕಾಗಿರೋವೆಲ್ಲ ಸಿಕ್ಕಿದ್ರೆ ಸಮಯಕ್ಕೆಲ್ಲ ಅವರು ಚೆನ್ನಾಗಿರ್ತಾರಲ್ಲ ಒಂದ್ ದಿವಸ. ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ ಯಾರಿಗ್ ಈ ಪಟ್ಟಣದಲ್ಲಿ ಇರೋರಿಗೆಗೆಲ್ಲಾ ಊಟ ಸಿಗುತ್ತ ಅನ್ಕೊಂಡಿದಾರ ಅವ್ರು. ಅವರು ಕೆಲ್ಸ ಮಾಡಿಲ್ಲ ಅಂದ್ರೆ ಅಷ್ ಕಷ್ಟಪಟ್ ಏನ್ ಬರು
ಅಂದ್ರೆ ನಮಿಗೊಂದ್ ಹೊತ್ತ್ ಊಟ ಕೂಡ ಸಿಗಲ್ಲ ಹೌದೌದು.
ಅವ್ರ್ದ ಅವರು ಅಷ್ಟು ಕಷ್ಟ ಪಡ್ತಿರೋದಕ್ಕೆ ನಾವ್ ಇಷ್ಟು ಚೆನ್ನಾಗಿ ಬಾಳ್ತಿರೋದಿಲ್ಲಿ.
ಹ್ಮ್ ಇಲ್ಲ ಅವರೇ ಇಲ್ಲಾ ಅಂತಂದ್ರೆ ನಾವ್ ಎಲ್ಲಿ ಇರ್ತಿದ್ ವಿ ನಾವು ಆಹಾರ ಇಲ್ಲಿದ್ದಂಗ ಹೋಗ್ ಅಂದ್ರೆ ನಮ್ ಜೀವನಾನು ತುಂಬಾ ಕಷ್ಟ ಹೋಗ್ತಿತ್ತು.
. ನಾವ್ ಬದುಕ್ತಿದೀವಿ ಅನ್ಕೋಬೇಕು ಎಲ್ಲ ಹಣ್ ಣು ಹಂಪಲು ಬೆಳಿಿತಾರೆ. ಅಕ್ಕಿ ರಾಗಿ ಎಲ್ಲಾ ಬೆಳ್ದು ಅವ್ರು
ಈ ನಾವ್ ಮಾಡೋದೇ ಬೇಡ ಅಂತ ಅನ್ಕೊಂಡ್ಬಿಟ್ರೆ ನಾವು ನಮಗ್ ನಮಗ್ ಆಹಾರದಲ್ಲಿ ಬೇಕಾಗಿರೋ ಪೌಷ್ಟಿಕಾಂಶ ಕೂಡ ಸಿಗೋದಿಲ್ಲ. ಅವ್ರ ಇಲ್ಲ ಅಂದ್ರೆ ಅವ್ರು ಈಗ ಅವ್ರು ಬೇರೆ ಬೇರೆ ವಿಧ ವಿಧ ಔಷಧಿಗಳೆಲ್ಲ ಹೊಡೆದು ಬಿಟ್ಟು ನಮ್ಗಿದೆ ತರಾನೇ ಇರ್ಬೇಕು ಚೆನ್ನಾಗ್ ಬರ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಮಾಡ್ತಾರೆ.
ಹ್ಮ್ ಅದೇ ಸ್ವಲ್ಪನಾದ್ರೂ ಅವ್ರ್ಗೂ ಬದಲಾವಣೆ ಆಗ್ಬೇಕು ಅವ್ರಗ್ ಸಿಗ್ಬೇಕಾಗಿರೋ ಗೌರವ ಮತ್ತೆ ಅವ್ರಿಗೇನಾದ್ರೂ ಸ್ವಲ್ಪ ಸರ್ಕಾರಿ
ಹ್ಮ ಈ ಕೆಲ್ವೊಂದು ಬಂದಿದ್ದಾವೆ ಸರ್ಕಾರಿಗಳಿಂದ ಸಾಲ ಮನ್ನಾ ಆಗೋ ತ್ತು ಅಂದ್ರೆ ಈಗ ರೈತರು ತಗೊಂಡಿರ್ತಾರ ರೈತ್ರು ಏನಾದ್ರು ಸಾಲ ತಗೊಂಡಿದ್ರೆ ಅದು ಒಂದ್ ಸ್ವಲ್ಪ್ ಪ ಮನ್ನ ಮಾಡೋವಂತ ವ್ಯವಸ್ಥೆಗಳೆಲ್ಲ ಇವಾಗ ಬಂದಿದೆ.
ಗು ಉಪ್ಯೋಗ ಆಗು
ಹ್ಮ್ ಹ್ಮ್ ಸರಿ.